ಬರ್ತದೆ ಮಂಗೈಾಗ ಕಟದಲ್ಲ ಹ ಹ
ಹ್ಮ
ವ ನಮ್ದ ಹಕ ಕೂಸು ಹ
ನ ರೂಮ
ಹ್ಮ ಹ್ಮ್ ಹ್ಮ್ ಆಡಿಯನ್ಸ್ ನಿಂದ ಸೌಂಡ್ ಕಮ್ಮಿ ಅಂತ ಬರ್ಲಿ ಅ ಎಂದು ಕೇಳ್ಕೊಳ್ ತ್ತೇನೆ ಹ್ಮ್
ಕೇಳ್ತ ಇವನ್ ಸೌಂಡ್ ಕಡಿಮ ಸರ್ ಇ ಎಳ್ಬಾರ ಸರ್ ಅಕ್ಕೋ
ಆಡಿಯನ್ಸ್ ಗಳು ಶಾಂತ ರೀತ ಒಂದವಾಗಿ ಕೂಡಬೇಕು ಹ ಬರ್ಸ್ ಪುಡಂದರು ಕಟ್ಟಲುಣಿ ಹ
ಊಟ ಆಯ್ತಿಲ್ಲೋ ಸುಂಕಕ್ರೆ
ಹ್ಮ್ತ ಆಯ್ತ ಆಾಯ್ತಾ ಹ್ಮ ಬರ್ಲ ಸುಮ್ಕೂಡೋ
ಯೋ
ಹ್ಮ